ಕಟ್ ಮಾಡದ ಅದ
ಏನ ಮಾಡಲ್ುಣ ಗಂಟ ಆತವಣ್ಣ ಕಡೆ ಹಂಗ ಕಟ ಮಾಡಿಕ ಕುಂತರ ನೀನು
ಏ ಮ ನೀ ಕಟ್ ಮಾಡಿದದ ನಾ ಮಾತಾಡೋ ಬಿಟ್ಟಿಗೆ ಅಂದ್ರ ಸು ಮಾಟನ ಚಲೋ ಇಡ್ಬೇಕು ಅಲೋ ಎಲ್ಲ ಗಲ್ಲನ ಎಲ್ಲಾ ಅಂದ್ರಾ ಎಂಗ
ಏ ನಾ ಮಾತಾಡ್ತನ ಹಲೋಲ ಅಂದ ಸತ್ಯನ ಕಟ್ಟಾಯ್ತು
ಏ ನೀನು ನಡಿ ನಿಂದೆ ಕೇಳಲ್ ತಂಪರ್ಕಂಡು ನಾನಗ ಹೇಳ ಮತ್
ರಲಾವಲಂತ ಏನ ಕಲ
ನೀ ಹಿಂಗ್ ಮಾಡ್ಬೇಡ್ ಪಪ ಫೋನ್ ಹಚ್ಚಿದಗಳೇನೆ ಹದು ಮತ್ತ ಇಬ್ರ ಬರ್ಲಾರ ಕುಂತ ಅನೋದವು
ಅದೇ ಅವತ್ತು ಚೆರ ಆತ ಅವ್ ಮತ
ಹ್ಮ್ ಮತ್ ನೀ ಎನ ಅಂತರಲ್ಲ ನೀ ಮತ್ ನಮಗ ಇಟ್ಟಿದಟ್ ಒಳ್ಳೆ ನೀ ಕೊಟ್ ಮಾಡಕ್ ಹೋಗಬಳ ಹಂಗತ್ ಅತ್ ಇಲ್ಲಿಕ್ಕಕ ಬವ ನಚನು ನನ್ನ್
ಏಯ್ ನಾ ಕಡಿ ಮಾಡಲ್ಲ ಹುಚ್ಚನನ್ನಮಗನ ತಾನ ಕ ತನೆ ಕಟ್ಟ ನ ಹಸಾರ ನನ್ ಕಟ್ ಮಾಡಕ್
ಹೌದ
ಹ್ಮ್
ಹ್ಮ್
ಆ
ಅ ಎಷ್ಟ ಬಂದದ್ ಗೊತ್ತೇನು ಬರೆ ಮುನ್ನೂರ ಹ್ಮ ಮುನ್ನೂರ ಐವತ್ತೈದ್ ರೂಪಾಯಿ ಅನ್ ಬಂದವಾ ಹಲೋ ಹಲೋ ಹ್ಮ ೌ ಹಲೋ, ಹಲೋ, ಹಲೋ, ಎಸ್ ಹಲೋ ಏ ಕೇಳ್ತದಿಲ್ಲ? ಹಲೋ ಹಲೋ ಹಲೋ ಹಲೋ ಹಲೋ
ಹಲೋ
ಹ್ಮ್ ಹಾ ಹಲೋ
ನಾ ಏ ಹ ಕೇಳ್ತಲ್ಲ.
ಹಾ ಕೇಳ್ತದ.
ಏ ಅನವ್ರ ಮಾತಾಡಕತ್ತನ.
ಅನ್ವಾರ ಪನ್ವಾರ ಅವ ಎಲ್ಲ ಎಂತ ಬಿಡು ಅವು. ಹಲೋ
ಹ್ಮ ಆ ಅ ಕಡೆ ಬೇರೆ ಕಡೆ ಲೈನ್ ಬಂದ್ರೆ ಚಾಲು ಇರ್ತದ ಅದು.
ಚಲೋ ಇರ್ತ್ ಮತ್ತ ಬಾಳತನ ಮಾತಾಡ್ದ ಈಟ ಕಟ್ಟಾತದ.
ಹ್ಮ ಹ್ಮ
ಅವ್ ಬಾಳತನ ಮಾತಾಡಿದ್ರ ಈಟೆ ಕಟ್ ಆತದ ಅವ್ ರೇಕಾರ್ಡಿಂಗ್ ಆತಿರ್ತವ್ ನೀವ್ ತ್ ಮಾತಾಡಕೋಗ್ಬಡ ಅದ್ರಗೆ.
ಹ್ಮ್ ಹ್ಮ್
ಗೊಬ್ಬರ ಕೇಳಿದ?
ಎಂಗ ಹಲೋ
ಗೊಬ್ಬರ ಕೇಳ್ದಿಲ್ಲ?
ಕೇಳ್ತಿನ ತಡಿ ಓತನಿ ಅಂಗ್ಡಿಯಗ್ ಇದಿನಿ. ಚ್ಚಿದೆ ಸಂಡಾಸ್ಕ ಬಂದನೀಯಾ. ವ ಕತ ಒ ಭರಂಗ ಕತ ಇಲ್ಲಿ ಸುಮ್ನೆ ಹಾ ಯಾಕೆ ಚಳಕಲ್ ಪೆಟ್ರೋಲ್ ವೇಸ್ಟ್ ಮಾಡ್ಕೊಂಡ ಹೋಗಿ. ಹಲೋ
ಹ್ಮ
ಹ ಹ್ಮ ಅಲ್ಲನ್ನ ನೀ ಪ್ಯಾನೆ ಅದು. ಯ ಬಾರತೆ ಅಂದ್ಯಪ ಸದ್ಯ ಹೋಗ್ ಕೇಸ್ ಕೇಳ್ ಕೊಡ್ತೆ ಹಂಪೆಗನ ಗಾಡಿ ಆರ್ ನನ ಶಿವ್ರಿ ಬರ್ರಿ ಇದ್ದೇದ ಹಾಕೊಂಡ್ ಹೋಗಲಕ ಆತ್ ಇ ಹ್ಮ್
ಯಾವ್ರ ಬರ್ಲ ಬೀಜ ಊರಕತಾರ ಅವ್ರು.
ಅ ಅಂತವ್ರ್ದ ಯಾಕತ್ ನೀ ಬರಂಗತ್ತಗ ನೀನ್ ಮುನ್ನೋಡನ ಬಂದ ಹಯಕೊಂಡ್ ಹೋಗ ನಮ್ಮ ಅಪ್ಪನ್ದು ಲೆಕ್ದಗಿಡಬೇಡ ನಿಮ್ದ ಮಾವನ ಲೆಕ್ದಗಿಡಬೇಡ ಈಗ ಹೇಳತ್ ನೋಡು. ನೀವು ಬರಂಗಿತ್ತು ಒಬ್ಬ ಬಂದ ಹಾಕೊಂಡ್ಗಾಗ ಗಾಡಿ ಬಾಡಿಗೆ ಒ ನೂರು ರುಪಾಯಿಗೆ ಸಣ್ಣ ತನ ಮಾಡಿ ಹ ಯಾವ ಬರ್ಲಕ್ಕಿಲ್ಲ ಆಲಕ್ಕಿಲ್ಲ.
ಹ್ಮ್
ಹ್ಮ ಅವರು ತಾಯಸ್ಕಂದಾರ ಅವರು ಮನುಷ್ಯಾರ ಅವರು ಇಬ್ರು.
ಹ್ಮ್
ಹನನ್ ಕತ್ಕಂದ್ರ ಅಲ್ಲೇ ಏನ ಏನ ಮಾಡ ಬರಂಗ ಇತ್ತ ಬಾ ಬುಡಂಗ ಇತ್ತ ಬಿಡ. ಗಾಡ್ ಪಾಡು ಎಡಕ್ ಪರ್ಕ್ ತಲ್ಲ ಕೈ.
ಗಾಯತ್ ಇಲ್ಲ ಬಾಳ ಮನಲ್ಲ.
ಮಣಲ್ಲ.
ರೇಸಾನ ಹೆಂಗಾನ ಯಡು ಬಳಿ ನಡತೆೆ. ಕ್ಲಾಸ್ ಕ್ಲಾಸ್ ಇಡ್ಬೇಕಲ್ಲ ಹೊತ್ತು
ಇವು ಎಡಗೈ ಕಗದಾನ ಅಲ ಹ ಬೇಸ್ ಮಾಡ್ಕೊಂಡಿತ್ತು ಪಾಡಗ.
ಹಾ
ನ ಟೈಮ್ ಸುಮಾರು ಬಾಳ ಮಾಡತ.
ಅಲ್ಲ ಮಾಡ್ದಿಂದಗ್. ಅಲ್ಲ ಆ ನೀನ್ ನೀ ಮಾಡದ್ರಿಂದ ಹೆಂಗ್ ಮಾಡ್ಕ ಕುಂತ್ ನೋ ಬೇಕ ಯ ತಿ ತಿ ಹುಡುರು ಮಾಡಕ. ಲನ್ನ್ ಅದ್ರಂಗ ಹೆಂಗ್ ಮಾಡ್ಕೊಂಡಿದ್ದೈತ್ ನೀ. ಆ
ಈ ಹೆಂಗ ಪೈತಿ ಒಡ್ಕ ಕೈ ಹೆಂಗ ಹೊಡ್ಕಂತಿ.
ಏ ಅದ್ ನಾ ಓದ್ ಬಿಡದ ಈಗ ನಿಂದೆ ಹೇಳ ನಂದ್ ಆಗ್ಯದ ಹೋಗ್ಯದದ. ನಾನ್ ಇನ್ನ ಮಾಡ ನನ್ನ ನಂದ್ ಹೆಂಗಿದ್ರ ನಡತದ ನಂದ ಆದ್ರ ನಡ್ದ ಹೋದ್ರ ನಡತ. ಎರಡ್ ವರ್ಷ ನಿಂದಾ ಹೇಳೇಳ್ಬಡ ಈಗ ಏನ ಮಾಡಿ ಹೇಳ ನೀ ಮಾ ಒಯದ ಯಾವ ಎಲ್ಲೂ ಹೇಳಕ ಕುಂತ ಅಂತ ಬಿ ಪಿ.
ಮನೆ ಮೊದ್ ಕೆತ್ಗ ಆಗ್ತತಿ.
ಅದು ಮೂರ್ತಿ ಕೆಚ್ಚಿಕೊಂಡಿದ್ದು ನಾನ್ ಮಾಡಿದ್ನಾ ಬೇಕಂತೆ ಅವ್ರ್ ಸೂಳೇಮಗ ಗ ಡು ಯದ್ರಬ ಕಷ ಗುುದ್ದ ಬಿದ್ಯಾತ್
ಯಾರೇ ಸಿಗ್ಲಿಲ್ಲ ಏನು ಗೊತ್ತಾ ನೀನೊಬ್ಬನೇ ಸಿಕ್ಕೆ ಏನು
ಏನ್ಲ ಅವತ್ ಕೂನನ್ ಅಂತತ್ ಬಿಟಾರ ಅವರು ಇಲ್ಲಿಕ್ಕ ಅವತ್ ನಾ ಅವ್ರ ಬಿಟ್ರ ನಾವು ಡಲತ ಸುಮನೆ ಆಗ ಪಂತ ಬುಟ್ ನಾವ
ಹಪ್ಪಾ ಹಏಗ ಅಲ್ಲ ನಾವ್ ಬೇಕಂದ ಮಡ್ಕಂದಲ್ಲ ನೀರ್ ಬಂದಿರ್ತ ಹಂಗ ಇರ್ತಾವ್ ಟೈಮ್ವು
ಹ್ಮ ಆಟನವಲ್ಲಿ ನೋಣ ಮಾತ್ತ ಅಲ್ಲಾ ಏ ತಡಿ ತಡಿ ಅಲ್ಲ ತಡಿ ಆ ಅಲ್ಲಪ್ಪ ನಿನ್ ತಡಿ ಈಗ ನಾನ್ ದಿನ ಬರಕ್ಕೇ ಆಗಲ್ಲ ಬಿಡು ಅವತ್ ಆಗ್ಯದ ನೀನು ಹೇ ಅವನು ನಾವ್ ಚೊಲೋ ಹೋದ್ರ ಅವ ಚಛಲ ಬಂದಿಲ್ತವ ಅಂತ ನಾವ್ ಎಲ್ಲಿ ನೋಡ ಮತ್
ಮತ್ತತ್ ಅದೇ ಹೇಳ್ತಾನ ನನ್ಗ್ ಹೆಂಗ ಹೆಂಗ ಮಾಡ್ಕಂತ ಅದ ಹುಡುಗರ್ ಮಾಡ್ಕಂಗ ಅಂತೀನ್ ಮತ್ತ
ಇಲ್ಲ ಮಾಡ್ಕನ್ ಇದ ಬರೋ ಬರ ಅದ ಅಂತ ಬರ ಗೊತ್ತಾಗಲ್ಲ ನಿನ್ಗ ನ ಗೊತ್ತ ಅವ್ನ್ ಮನ್ಸ್ಸ ಬೇಾರೆ ನನ್ ಮನ್ಸ್ ಬೇಾರೆ ನೀನ್ ನೀನೇ ಮಾಡಕತ್ತಲ್ಲ ಏನ್ದ್ದು
ಏ ಅದಕ್ಕೆ ಗೌಡೆ ಕತ್ತ ಸವರಿ ಅದ ಮಾಡಾಗಿತ್ತು ಸ್ವಲ್ಪ ಮಾಡಗತ್ತು ಅವಸರಲ್ಲ ಗಗಳ ಬಿಡಕ್ತ್ತತೆ ಜಾರ್ಸಂಗ್ ದಂಡ್ ಹೋಗದ ಅದ ಹೋಗಿ ಹ ಜ್ಬ ಬಿಡ್
ಹ್ಮಮಾಡ ಆಗಿತ್ತು ಏನ್ ಮಳೆ ಬಂದು ಕೈ ಕಡಿಲ್ಲ ಮ ಓಟು ಹೋಗಿ ಆ ಕಡೆ ನಮ್ ಗೌಂಡಿ ಬಸ್ಸ ಅಣ್ಣ ಅಲ್ದಾಗ ಆಾಗ ನಿಂದಿರ್ತಾನ ಅಂತ ನಾವವು
ಅಲಾ ಮಾಡಗತ್ತು ಪಪ ಅದ ಇಲ್ಲ ಅದ ಹಂಗೆ ಹೋಗ್ಯ್ಯಾಂಗ ಹೋಗತಿ ತೊಂಡವ್ನವ್ನು
ಏ ಅಲ್ಲ ಈಗ ನೀನ ಅಲ್ಲ ಮಾಡವ ಏನ ಇದ್ದದ ನೀನೇ ಮಾಡವನ ಹೆಂಗ ಮಾಡ್ ಹೆಗೆ ಕುಂತಾರೆ ಅವ್ರಹೆಂಗೆ ಮಾಡೋದು
ಅ ಮಾಲ್ ಬಲಗೈ ಅದಲ್ ಬಲಗೈ
ಹ್ಮ ಬಲಗದ ಕುಂಡಿತಕ್ಕ ಹಾಕಿ ಹಂಗ ಮಾಡ್ತ
ಒ ಸಣ್ಣಸೇಬಂದಲ್ಲ ನ ಗಾಯಬಲ್ಲ
ನೀವು ಊಟನೇ ಮಾಡಬೇಡ ಸಂಡಸ್ ಬರ್ಲದ
ಹ್ಮ್ ಗುಬ್ಬಿ ಆಲ್ಲ ಅದ ಗುಬ್ಬಿ ಗಿಡ್ದ ಬಿಡ ನ
ಆ -ಆಟ ಆದಲ್ಲ ಚಲ ಅಂತ
ಬದು
ಅಲ್ಲ ಗೋಪಿಗನ ಹಗಿಡಿಗಡಿ ಈಗ ಹೆಂಗ ಹೇಳ ಗೊಬ್ರ ಕೇಳದ ನೋಡ ಹೆಂಗತ್ತ ನಾಯಳಗ್ ಬಂದ್ಬಿಡ
ನಾವಿ ಅವ್ರು ಬರ್ಲಕ್ಕ ಬಿಡ್ಲಕ ನಾ ಮಂಗ್ಳವಾರ ಬರ್ತೇನಿ ನಾಯಿ ಬಂದಬಿಡ್ತ ನನ್
ನೀ- ಇನ ಅಲ್ಲಾ ತಡೆ ಮಂಗಳವಾರ ಬರ್ತ ನಾಳೆ ಬರ್ತೀಯಾ
ನಾಳೆಗೆ
ಹಾ
ನಾಳೆ ಬರ್ತ್ನಾನೀ ನಾ
ಹಾ
ಏ -ನಾಳೆ ಅವ್ರು ಬರ್ಲಕ್ಕ ಬಿಡಲಕ್ಕ ನಾಳೆ ಬಂದ್ಬಿಡ್ತನಾನ
ಹ್ಮ್ ಬಂದ್ ತಕ್ಷಣ
ಅವ್ರದೇನ್ ಹಿಡಿಯಲ್ಲಾ ನಾೆ ಅವ್ರರು ಬರ್ಲಕ್ಕ ಬರ್ಲಕ್ಕ ಬಂದ್ಬಡ್ತಂತೆ.
ಹಾಟ್ ಮಾಡು ಕೂಡ ಮರುಲೆಟ್ಟ ಇಲ್ಲ ಹಂಗಂದ್ರೆ ಅವರು ಆ ಕಡೆ ಈ ಕಡೆ ಯಾರ್ಗೂಡನು ಹಲೋ
ಇಲ್ಲ ಅವರು ಪಡ್ಲಕ್ಕ ಪಡ್ಲಾಕ್ಕ ನಳೆ ಬಂದ್ಪಡತದಾನ.
ಹಾ- ಇಲ್ಲ ಅವರು ಹೆಂಗಂದ್ರ ಯಾರಿಗೇನ ಹೇಳಿರ್ ತಾರಾ ಅವರು ಹಾಕಿದ್ರೆ ಸುಮ್ಕುಂತಿರ್ತಾರೆ ಹ್ಮ್
ಅವ್ರು ಬರ್ಲಾಕ್ಕ ಬಿಡ್ಲಾಕ್ ನಾಳ ಬಂದ್ಬಡ್ತನನ್.
ಹ್ಮ್ ನಿಮ್ ದಾರಿ ನೀವ ನೋಡ್ಕ ಅವ್ ದಾರಿ ನೋಡ್ಕತಾರ ಅವ್ರು ಲೆಕ್ಕದಾಗ ಎಲ್ಲಾರರು ಒಂದ ತಾಸ ಹಂಗಿರ್ತಾರಂತ ತ. ಸಿಂಗರ್ ತರಾವಾರನು. ಈಗತ್ತಂದ್ ಮಾಡಮ ಏನ್ ಮಾಡಮ ಅಂದ್ರ ಅಂದ್ರ ಅವರು. ಹ್ಮ್
ಇಪ್ಪ ಚಲೋ ಆತಾವ ಯಾರಾದ್ರೂ ಗಾಡಿ ಬರ್ತಾವಲ್ಲ.
ಇಪ್ಪ ಚಿಲ್ಲರರು.
ಆರಾಮ ಬೇಸಿಗೆ ಹೆಂಗ ಹರೇ ಗೊಬರ ನನ್ವೇ.
ಹ ಹ್ಮ ಅಲ್ಲಿ ಹೊಲ್ದಾಗ ಇಳಿಸುಬೆಡ್ಬೇಕಿತ್ತು.
ಬಂದಾಗ ಟಟ್ಟು ಗಬರತೆ ಹೆಂಗಮ್ಮ ಮಾಡ ಮರೆ
ಅಯೇ ನಾ ಹೇಳ್ದಂ ಕೇಳ ಈಗ ನಾ ಮಂಗಾರ ನೀ ಬಿತ್ತಲ್ ಈಗ.
ಮಂಗಳವಾರ ಬರ್ತ್ರಿ ಮಂಗಳವಾರ.
ಹ್ಮ್ ಮಂಗಗಳವಾರ ಬಿತ್ಂಗತ್ತ ಹಂಗೆ ಸ್ವಾಮಿಿಗೆ ಒಂದ ದಿನ ಕಾಯದಾಗಲ್ಲ ನನ್ಗ. ಆ
ಇಲ್ಲ ಮರ ಆ. ಸಜೆಲ್ಲ ಅಂತ
ಮತ್ತ ಮನಗ್ ಹಯ್ತ ಸ ಒಳ್ಳೆ ನೀನೇ ತರ ಹತಲ್ಲ.
ಅದ ಹೈರಾಣ ಎಸರುಗಡೆ ತರದ ಮಾಡಕ.
ಹ್ಮ ಹ ಅವತ್ದ ದಿನ ಅಲ್ಲ ಮಕ್ಕ ಆದ್ರ. ಅಲ್ಲ ಅವತ್ತೊಂದ್ ದಿನ ಅಳ ಮಕ್ಕ ಅಂದೆ.
ಹ್ಮ್ ಅ ಮಾಡ
ಹೌದ ಅಲ್ಲ ನೀನ ಹೈರಾಣ ಆಯ್ತು ಮತ್ತೆ ಮನೆ ಹೋಗಿದ್ದು ಹೊಲಗ್ ತಂದ.
ಹ ಎತ್ತ ನೇರನ ಮನೆ.
ಹ್ಮ ಅಲ್ಲ ನೀನೇ ತರ್ಬೇಕಲ್ಲ ಯಕ. ದ್ರು ಒಳ್ಳೆ ಮ ಯಾರನ್ನ ತರ್ತಾರಪ ಮಾಡ್ತಾರ ಅಂತ ಅದನ್ನ ಎಲ್ಲ. ತರಕಿನ ಮಾಡುವ ಪೆ
ಎತ್ತನ ಅ ಎತ್ತನೇರಣ ಮ್ಯಾನ್ಷನ್ ನೇರಣ ಅಂತ
ಹಾ
ಹೌದಾ ಅಲ್ಲ ಎತ್ತನೇರನ ಮೆಣಚರ ನರನ ಎ ಟೈಮಿಂಗ ಏನ್ ನೋಡಕತಿ
ಟೈಮಿಂಗ್ ಆಯ್ತ ಇನ್ನೊಂದ ನಿಮಿಷ ಆತ್ತು ಬಾಳಲ್ಲ ಇನೊಂದು ಅರ್ದ ನಿಮಿಷ ಮೂವತ್ ಸೆಕೆಂಡ್ ಕಂಡ
ಈಡಾ ಟೆನಿಗ್
ಹ ಹಾ ಕಟ್ಟ ಆತ್
ಕಟ ಆ ನೋಡಂ ಚೆಕ್ ಮಾಡ ಎಷ್ಟ ಬರ್ತವ್ ಕಾಯಿನ್
ಹೋಳಿ ಹಚ್ತಾ ನಾಗ್ ಎತ್ಬೇಕ್ ನೋಡ್
ಆ
ಹೋಳಿ ನಾ ಹಚ್ತಿನಿ ಎತ್ಬೇಕ್ ನೋಡ್ ನೀ
ಆಯ್ತಡಿ ಕಟಾತ್ ನೋಡಿ ಈಗ